ಹಲೋ ಮುಂಜಲ್ಲಿ ಕೂರ
ನಾನು ಮನೆಯಲ್ಲಿದ್ದೆ. ತಾವೆಲ್ಲಿದ್ದೀರಾ?
ನಾನ್ ನಂಗೆ ಹೊರಗಡೆ ಬಂದಿದ್ದೆ ಸ್ವಲ್ಪ.
ಹೌದಾ. ಏನು ಡಿಸ್ಟರ್ಬೆನ್ಸ್ಗೆ ಕೆರಿಸ್ತಿದೆ ನಿಮ್ಮ ವಾಯ್ಸ್.
ಹೌದಾ. ಅವೇ ಸ್ವಲ್ಪ ಇಲ್ಲಿ. ಹೊರಡೆ ಇದೆ. ಆಫೀಸ್ ಎಲ್ಲ ಇದಲ್ಲ್ರ ಅವ ಪ್ರಚಾರಕ್ಕೆ ಹೋಗಿಲ್ಲ. ಅದಕ್ಕೆ ಹೊರಗಡೆ ಬಂದೆ. ಮ್
ಾ ಸಮಸ ಚರಿ ನಮ್ದಸ್ಕೊಂಡು ಕಾಲ್ ಮಾಡ್ಬಿತಿದಿರಾ ಓ ಆಯ್ತು ನಂದು ತಿಂಡಿ ಮಾಡಿದೆ.
ಹ್ಮ್ ಹಂಗೆ ಟ್ರಿಪ್ಗೆ ಹೋಗೋಣ ಅಂತ ಮಾಡದೇ. ಎಲ್ಲ ಹೋಗ್ತ ಫ್ರೆಂಡ್ಸು?
ಓ.... ಯಾವಾಗ ಹೋಗ್ತಿದ್ದೀರಾ?
ನೆಕ್ಸ್ಟ್ ವೀಕ್ತ್
ನೆಸ್ಟ್ ವೀಕಾ.. ಎಷ್ಟ ಎಷ್ಟು ದಿನ? ಎಲ್ಲಿಗೆ?
ತ್ರೀ ಡೇಸ್ ಟ್ರಿಪ್
ಚಿಕ್ಕಮಂಗ್ಳೂರ್ ಕಡೆ. ಹಾ ಯಾವಾಗ ರಜೆ ಇಲ್ವಲ್ಲಾ ನೆಕ್ಸ್ಟ್ ವೀಕು
ಅಂದ್ರೆ ಇದಕ್ಕೆ. ಫೋರ್ ಸಾಟರ್ಡೆ ಇದಿಲ್ಲ ಸ್ಯಾಟರ್ಡೆ ಸಂಡೇ ಒಂದಿನ ಲೀವ್ ಹಾಕೊಂಡು ಅದಕ್ಕೆ ಹೋಗೋಣ ಅಂತ.
ಹಾ ಹಾ
ಅದಕ್ಕೆ ಅದಕ್ ಹೋಗಿದ್ ಬರೋಣ ಅಂತ ಬನ್ನಿ ಹೋಗಿದ್ ಬರುವ.
ನಾನ... ನೋಡ್ತೀನಿ? ಆದ್ರೆ. ನೆಕ್ಸ್ಟ್ ವೀಕು ಡೇ ಯಾವ್ದು ಬೀಳುತ್ತೆ?
ಸಟರ್ಡೆ, ಸಂಡೇ, ಮಂಡೇ,
ಸಟರ್ಡೆ, ಸಂಡೇ, ಮಂಡೆನಾ?
ಹ್ಮ್
ಹಾಂಹಾ ಹಾ ನೋಡೋಣ ಹೇಳ್ತೀನಿ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ.
ಬನ್ನಿ ಹೋಗಿದ್ದೆ ಬರೋಣ ಅದಕ್ಕೇನಂತೆ ಈಗಲ್ಲ ಫ್ರೆಂಡ್ಸ್ ಜೊತೆ ನ ಕಾಲೇಜ ಫ್ರೆಂಡಸ್ ಹೋಗ್ತರದು.
ಹೌದು. ಬಟ್ ಆದ್ರೂ ಮನೇೆಯಲ್ಲಿ ಕಳ್ಸಲ್ಲ ಅಲ್ವಾ ಕೇಳಿ ನೋಡ್ಬೇಕಕ್ ಒಂದ್ಸರಿ?
ಹ್ಮ್ ಕೇಳಿ ನೋಡಿ ಈಗ ಎಷ್ಟ್ ಜನ ಆಗೈತಿ ಎಲ್ಲರು ಸೇರಿ ಫ್ರೆಂಡ್ಸ್ ಎಲ್ಲಾ ಅದಕ್ಕೆ ಒಂದ್ ಸತಿ ಹೋಗಿ ಬರೋಣ ಅಂದ್ಬಿಟ್ಟು ಎಲ್ಲಾ ಮಾತಾಡ್ಕೊಂಡ್ ಹಂಗೆ
ಗೆಟ್ ಟು ಗೆದರ್.
ಹೌದು. ಹಂಗೆ ಫೋನ್ ಮಾಡ್ತಿದೆ ಎಲ್ರಿಗೂ. ಆಲ್ಮೋಸ್ಟ್ ಎಲ್ಲ ಬರ್ತೀನಿ ಅಂತ ಹೇಳಿದಿದ್ದಾರೆ.
ಹ್ಮ್ ಹ್ಮ್
ಹ್ಮ್
ಹುಡುಗೀರ ಎಷ್ಟ ಜನ ಬರ್ತಿದ್ದಾರೆ.
ಅವರು ಒಂದ ಆರ ಏಳು ಜನ ಬರ್ತಾ ಇದರಪ್ಪ.
ಹೌದಾ ಓಕೆ ಕೇಳ್ತೀನಿ ಮನೇಲಿ ಕಳಸಿದ್ರೆ ಖಂಡಿತ ಬರ್ತೀನಿ.
ಕೇಳಿ ಕಳಿಸ್ತಾರೆ ಏನಿಲ್ಲ ಈತರ ಫ್ರೆಂಡ್ಸ ಎಲ್ಲ ಹೋಗ್ತಾ ಇದಾರೆ ಅಂತ ಹೇಳಿ. ಕಳಿಸ್ತಾರೆ ಏನಿಲ್ಲ ಪ್ರಕಾರ ಒಂದ್ ಸತಿ ಬಂದು ಮಾತ್ ಸರ್ ಯಾರು ಬೇಕ್ರ ಮನೇಲೀ ಬಂದು ಮಾತಡ್ತಯಲ್ಲ ಫ್ರೆಂಡ್ಸ್.
ಹು ಹು ಹು. ಕೇಳ್ತೀನಿ ಕೇಳ್ತೀನಿ ಕೇಳಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಕೇಳ್ತೀನಿ. ಮನೇಲಿ ಹೋಗಿ ಬರ್ತೀನಿ ನಮ್ಮ ಮನೇಲಿ ಗೊತ್ತಲ್ವ ಎಲ್ರಿಗೂ ಕಳ್ಸೋಲ್ಲ ನಿಮಗೆ ಗೊತ್ತು ನಮ್ಮ ಮನೇಲಿ ಹೆಂಗೆ ಅಂತ. ಆದ್ರೂ ಒಂದ್ ಸತಿ ಕೇಳಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ ಅಂತ ಮತ್ತ ಕಾಲೇಜ್ ಮುಗಿದಮೇಲೆ ಯಾರು ಸಿಕ್ಕಿಲ್ಲ ಮೀಟ್ ಮಾಡಿ. ಹಾ ಹಾ.
ಅದಕ್ಕೋಸ್ಕರ.
ಹೌದಾ ಕೇಳ್ತೀನಿ ಒಂದ್ಸರ್ತಿ ನಮ್ಮ ಪಪ್ಪನಿಗೆ ನೀವೇ ಫೋನ್ ಮಾಡಿ ಕೇಳಿ ಹಿಂಗೆ ಹೋಗ್ತಿದ್ದೀವಿ ಅಂತ. ಬಿಟ್ಟು ನೀವು ಕೇಳಿದ್ರೆ ಕಳಿಸ್ತಾರೆ.
ಅದಕ್ಕೆ ನಾವೇ ಬಂದು ಮಾತಾಡಸತ್ತಿನಿ ಅಂತ ಹೇಳಿದ್ದು.
ಹಾ ಅದೇ ನೀವೇ ಬಂದಂದಸಗೇಳಿ ತುಪ್ಪ ಜನ್ಮ ದಿನ ಆದ್ಮೇಲೆ ಹೋಗ್ತಾ ಇದೀವಿ. ಕಳಿಸಿ ಅಂತ ಕೇಳಿ ಏನಂತಾರೆ ನೋಡೋಣ. ನಾನಂತೂ ಗೆಲ್ಲು ಹೋಗೇ ಇಲ್ಲಪ್ಪ ನನಗೆ ಬುದ್ಧಿ ಬಂತ ಇನ್ನ ನಮ್ಮ ಡ್ಯಾಡಿ ಕಳಸಲ್ಲ ನಮ್ಮಪ್ಪ ಎಲ್ಲೂ ಬೇಡ ಬೇಡ ಬೇಡ ಅಂತ ಹೇಳ್ತಾರೆ.
ನಾ ಆಯ್ಕೆ.
ಸೋ ಹಾ ಹಂಗಾಗಿ ನಾನ್ ಎಲ್ಲೂ ಹೋಗಕ್ಕು ಇಷ್ಟಪಡಲ್ಲ ಸೋ ಇಲ್ಲಾ ಅಂದ ಮೇಲೆ ನನಗೆ ಅದು ಅ ಕೇಳೋಕ್ಕೂ ಇಷ್ಟಪಡಲ್ಲ. ಬೇಡ ಬೇಡ ಬೇಡ ಅಂತ ಹೇಳ್ತಾರೆ.
ಏನಕ್ ಬೇಡಾ ಅಂತರ.
ಕಳಸಲ್ಲ ನಮ್ಮ ಪಪ್ಪನಗೆ ಏನೆಂದ್ರರೆ ಏನೋ ಒಂಥರ ಭಯ ಅವ್ರಿಗೆ ಇಲ್ಲೇ ಇರಬೇಕು. ಎಲ್ಲಿ ಹೋಗ್ಬಾರ್ದು.
ಸ್ಕೂಲಲ್ಲಿ ಇದ್ದಾಗಿಂದಲೂ. ಕಳಸಲ್ಲ ಆ ಸ್ಕೂಲಿಂದಾನೂ ಎಷ್ಟು ಹಿಂಸೇ ಮಾಡ್ತಾತೆ ಇದ್ದೇ ಗೊತ್ತಾ ಆವಾಗೂ ಕಲಿಸ್ತಾ ಇರ್ಲಿಲ್ಲ ಬೇಡ ಕವಾ ಬೇಡ ಕವಾ.
ಅವಾಗಿಂದ ಕಳಸಲ್ವಾ ಸ್ಕೂಲ್ ಇದ್ದಾಗಿಂದ.
ಕಳಿಸಿಲ್ಲ ನನ್ನಗೆ ಒಂದ ಬುದ್ಧಿ ಬಂದಾವಿನ್ ನಾನು ಈ ಟ್ರಿಪ್ ಹೋಗಿರೋದು ಆತರದ್ದ ಎಲ್ಲ ನನ್ಗೆ ಇಲ್ಲೇ ಇಲ್ಲ.
ಹಾ ಹೌದಾ ಹಾ ಹಾ.
ನೋಡಬೇಕ್ ಮುಂದೆ ಮದ್ವೆ ಆದಾಗ ಕಲ್ಸ್ತಾರೋ ಇಲ್ಲ ಪುಣ್ಯಾತ್ಮ ಅವನ್ ಕರ್ಕೊಂಡ್ ಹೋಯ್ತಾನ ಏನೋ ಗೊತ್ತಿಲ್ಲ.
ಹೂ ಕಳಸ್ತಾರೆ ಅಂತ ಜೀವನ ಎಲ್ಲ ತೊಂದ್ರೆ.
ಕಳಸ ತ್ತಾರೆ ಅದೇ ನೋಡ್ಬೇಕು ಯಾರ ಯಾರ ಹೋಗ್ತಿದಿದ್ದಾರೆ ಏನು ಎತ್ತ ಅಂತೆಲ್ಲ ವಿಚಾರಿಸಿ. ಆಮೇಲೆ. ನಾನು ಏನೇ ಕೇಳ್ಬೇಕಾದ್ರೂ ನಮ್ಮ ಅಮ್ಮನ ಮುಖಾಂತರನೇ ಹೋಗೋದು ಡೈರೆಕ್ಟ್ ನಮ್ಮ ಪಪ್ಪನ ನಾನು ಕೇಳೋದೇ ಇಲ್ಲ.
ಹಾ.
ಸೊ ಅ ನೋಡಣ ನೀವ್ ಒಂದ್ಸತಿ ಕೇಳ್ತೀನಿ ಅಂದಿದೀರಲ್ಲ ನೀವ್ ಒಂದ್ಸತಿ ಕೇಳಿ ನಾನು ಒಂದ್ಸತಿ ಬಂದ್ ಕೇ ನಾನು ಒಂದ್ ಸತಿ ಕೇಳ್ತೀನಿ. ನೋಡಣ ಕಳ್ಸುದ್ರೆ ಖಂಡಿತ ಬರ್ತೀನಿ.
ನೀವ್ ಒಂದ್ಸತಿ ಹೇಳಿರಿ, ನಾನೊಂದ್ ಸತಿ ಬೇಕಾರ ಬಂದ್ ಮಾತಾಡ್ತೀನಿ ಇಲ್ಲ ಫೋನ್ ಮಾಡ್ತೀನಿ.
ಹ್ಮ್ ಹ್ಮ್
ಆ ಹೆಂಗು ಕಳ್ಸ್ ತಾರೆ ಅನ್ಕೊಳ್ತೀನಿ ಯಾಕಂದ್ರೆ ಗೊತ್ತಿರೋರಲ್ಲ ಎಲ್ಲ.
ಹೌದು. ಬಟ್ ಆದ್ರೆ ಯಾವತ್ತೂ ಕಳ್ಸಿಲ್ಲ ಅಲ್ವ? ಸೊ ಹಂಗಾಗಿ ನಾನ್ ನಿಮ್ಗೆ ಕನ್ಫರ್ಮ್ ಆಗಿ ಊಂ ಅಂತ್ ತ ಹೇಳಕ್ ಆಗಲ್ಲ. ಬರ್ತೀನಿ ಅಂತಾನೂ ಹೇಳಕ್ ಕ್ಕಾಗಲ್ಲ ಬರಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಅವ್ರ್ ಕನ್ಫರ್ಮ್ ಮಾಡಿ ಹೋಗ್ಬಾರಮ್ಮ ಅಂದ್ರೆ ಮಾತ್ರ ನಾನು ಹೋಗಕ್ ಬರ ಹೋಗಕ್ ಬರತ್ತೆ ಅದು ಅಲ್ದೆ ತ್ರೀ ಡೇಸ್ ಅಲ್ವಾ? ಸೋ ಪಪ್ಪನೇ ಕೇಳ್ಬೇಕು ಒನ್ಸು.
ಕೇಳಣ ಅದುಕ್ಕೇನಂತೆ ತೊಂದರೆ ಇಲ್ಲ ಮಾತಾಡ್ತೀನಿ ನೀವು ರೆಡಿಯಾಗಿರಿ.
ನಂದೇನಿಲ್ಲಪ್ಪಾ ನಾನ್ ಯಾವಗ್ಲೂ ರೆಡಿ ಪಪ್ಪ ಹೂಂ ಅಂತಂದ್ರೆ ನಾನು ರೆಡಿ ಆಗ್ತೀನಿ.
ಆ
ಆದ್ರೆ ನಮ್ ಪಪ್ಪ ಹೇಳ್ಬೇಕಲ್ವಾ ಏನು
ಹ್ಮ್ ಹ್ಮ್
ಅಂತ ಅಂದ್ಬಿಟ್ಟು. ಅದು ಬೇರೆ ನಮ್ ಪಪ್ಪ ಯಾವತ್ತೂ ಆಫೀಸ್ಗೆಲ್ಲಾದರೂ ಜಾಗಕ್ಕೆ ಬಿಡಲ್ಲ.
ಸೋ ನೀವು ಸಂಡೆ ಸ್ಯಾಟರ್ಡೆ ಸಂಡೇ ಮಂಡೇ ಅಂತ ಬೇರೆ ಹೇಳ್ತಾ ಇದ್ದೀರಾ.
ರಜೆ ಇರುತ್ತಲ್ಲ
ಆ
ರಜಾ ಹಾಕಳೆ ಒಂದಿನಕನ.
ನಾನ್ ಹೇಳ್ತಿಲ್ವಾ ನಂದೇನಿಲ್ಲ ಆದ್ರೆ ಪಪ್ಪಾ ರಜಾ ಹಾಕಕ್ ಬಿಡಲ್ಲ. ರಜುದ್ ಟೈಮಲ್ಲಿ ಇದ್ ಮಾಡ್ಕೊಳ್ಳಿ ಯಾಕ್ ಒನ್ ಡೇ ವೇಸ್ಟ್ ಮಾಡ್ಕೊಂತೀರಾ? ಅವಾಗಿಂದಾನು ಅಸ್ಕೆ ಸ್ಕೂಲಿಂದಾನೂ ಒಂದ್ ರೆಜಾ ಹಾಕ್ಸಕ್ಬಿಡಲ್ಲ. ಏನಗೂ ಬಿಡಲ್ಲ ಏನೇ ಇದ್ರು ನಿಮ್ದು ರಜಾ ಇದ್ದಾಗ್ ಮುಗುಸ್ಕೊಳ್ಳಿ ಸುಮ್ನೆ ಸ್ ಸುಮ್ನೆ ಯಾಕ್ ರೆಜಾ ಹಾಕ್ತೀರಾ?
ಹ್ಮ್
ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ಸೋ ಹಂಗಾಗ್ ಜಾಸ್ತಿ ರೆಜಾ ಹಾಕಕ್ ಆಗಲ್ಲ.
ಹ್ಮ್ ಹ್ಮ್ ಹ್ಮ್ ಬಾನರಿ ಬಮ್ಮ ಏನುಕ್ಕೇಳಲ್ಲ
ಅಮ್ಮಂದೇನಿಲ್ಲ ಅಮ್ಮಂದು ಅಂತಂದ್ರೆ ಅಮ್ಮನ್ ಕೇಳಿದ್ರೂವೆ ಅಪ್ಪನ್ ಕೇಳ್ಳೆಬೇಕು.
ಅಮ್ಮನ್ ಕೇಳಿ ಬರ್ಲಿಕ್ಕಾಗಲ್ಲ ಈಗ್ ನಾವ್ ಏನೇ ಹೇಳ್ಸ್ ಬೇ ಕಾದ್ರು ಅಮ್ಮನ್ ಮುಖಾಂತರನೊ ಅಮ್ಮನಿಂದನೇ ಹೇಳ್ಸುದ್ರುವೆ ಪಪ್ಪನ್ ಪರ್ಮಿಷ ಅನ್ ಬೇಕೇ ಬೇಕು.
ಹ್ಮ್ ಹ್ಮ್ ಹ್ಮ್ ಓ ಹಂಗೆ. ಹಾ ಹಾ ಸರಿ. ಆಯ್ತು ಕೇಳ್ತೀನಿ ಬಂದು ರೆಡಿ ಇದಗೀರಿ ನಿಮಗ ಯಾರರ ಫೋನ್ ಮಾಡಿದೀರಿ ಮತ್ತೆ.
ಇಲ್ಲ ಅದೆ ಲಾವಣ್ಯ ಮಾಡಿದ್ಲು ಬಟ್ ನಾನು ಬಿಜಿ ಇದ್ದೆ. ಆಫೀಸಲ್ಲಿದ್ದೆ ಮತ್ತೆ ಕಾಲ್ ಮಾಡಕ್ಕ ಆಗಲ್ಲ ಮೇ ಬಿ ಇದೇ ವಿಷಯ ಕೇಳಕ್ ಇರ್ಬೇಕ ಒಂತ ಅನಸುತ್ತೆ ಮೇ ಬಿ ಅವಳು ಬರ್ತಾ ಇದ್ದಾಳೆ ಅಂತ ಅಲ್ವಾ ಹ್ಮ್ ಹ್ಮ ನಾನ್ ಬಿಸಿ ಇದ್ದೆ ಆ ಟೈಮಲ್ಲಿ ಆಫೀಸಲ್ಲಿ ಸ್ವಲ್ಪ ವರ್ಕ್ ಇತ್ತು. ಹಂಗಾಗ ನಾನ ಮಾಡಕ್ಕ ಆಗಿರ್ಲಿಲ್ಲ ಅವ್ಳಗೆ. ಏ ಬಿಡು ಬಂದಂಗ ಮಾಡ್ಕೊಡೋಣ ಅಂತ ಅಂದ್ಕೊಂಡೆ ಆಮೇಲ ಮರ್ತೆ ಹೋಯ್ತು.
ಹಾ ಒಂದ್ಸತಿ ಮಾಡ ನೋಡಿ ಫೋನ್ ಅವರದು ಮಾತಾಡಿ ಯಾರ್ ಬರ್ತಾರ ಅಂತ ಕೇಳ ಹುಡುಗಿರು ಆಮೇಲ್ ಫೋನ್ ಮಾಡ್ತೀನಿ ಅಂತ್ ಅಂದೆ ಅವ್ರಿಗೆ.
ಅಂದ್ರೆ ಲಾವಣ್ಯ ಸಂಧ್ಯಾ ಅನುಷಾ ಸಿಂಧು ನಂತ್ರ ಕಾರ ಇವ್ ಇಷ್ಟೇ ಜನ ನಮ್ಗೆ ಕ್ಲೋಸ್ ಇದ್ದಿದ್ದು.
ದಿವ್ಯ.
ಹ
ದಿವ್ಯಾ ದಿವ್ಯಾ.
ದಿವ್ಯಾ ದಿವ್ಯನುೂ ಬರ್ಬೋದೇನು ಅಂತ ಅನ್ಸುತ್ತೆ ನಾನ ಕೇಳಿಲ್ಲ ಅವಳಿಗೆನ ತುಂಬ ದಿನ ಆಯ್ತು ಕಾಲೆ ಮಾಡಿಲ್ಲ ಮಾಡ ಕೇಳ್ಬೇಕು.
ಹಾ
ಅವ್ಳು ಬಂದೇ ಬರ್ತಾಳೆ ಬಿಡಿ ಅವ್ಳು ಬರ್ದೇ ಇರ್ತಳ.
ಹೌದು
ಅವಳ್ದ ಲೈಫ್ ನ ತುಂಬಾ ಎಂಜಾಯ್ಮೆಂಟ್ ಅಲ್ಲಿ ಮಾಡೋಳು ಯಾವಾಗೂ ಎಂಜಾಯ್ಮೆಂಟ್. ಎಂಜಾಯ್ಮಂಟ್ ಎಂಜಾಯ್ಮೆಂಟ್ ಅಂತಿರ್ತಳೆ
ಹೌದು. ಅವರೀಗ ಹೇಳಿದೀವಿ ಟ್ರಿಪ್ ಪ್ರ್ಯ ಪ್ಲಾನ್ ಟ್ರಿಪ್ ಮಾಡಿದ್ದೆ ಅವ್ರು.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಹ್ಮಞ ಅದಕ್ಕೋಸ್ಕರ ಎಲ್ರಿಗೂ ಒಂದ್ ಕಡೆ ಮಾಡ್ತಾ ಇದ್ದು ಫೋನು.
ಹ್ಞ ಹ್ಞೂ ನಿಮ್ಮ ಹುಡುಗರಲ್ಲಿ ಯಾರ್ ಯಾರ್ ಬರ್ತಿದ್ದಾರೆ.
ನಾನು ಅರುಣ ಚಂದು ರಾಜು ಸಾಗರು. ಮತ್ತೆ ಪ್ರದೀಪ ವಿಜಯ್. ನಿವೇದ.
ಹ್ಮ್ ಹ್ಮಾ ಇಷ್ಟೇ ಜನ ಹೌದಾ ಸರಿ ಸರಿ ಆಯ್ತು ಅಂದ್ರೆ ಅಲ್ಲಿ ರೂಮ್. ಸಲ ಇಲ್ಲ ನೈಟ್ ನೈಟ್ ಟ್ರಾವೆಲ್ ಅಂತ ಏನಾದ್ರೂ ಐಡಿಯಾ ಮಾಡಿದಿರ.
ಏ ಇಲ್ಲ ಇಲ್ಲ ಪಾ ಅಲ್ಲಲ್ಲಿ ಸರ್ಪ್ರ ಸ್ಟೇ ಆಗದು ನೈಟ್ ಟ್ರಾವೆಲ್ ಯಾವುದೂ ಇಲ್ಲ.
ಮೂ ನೈಟ್ ಟ್ರಾವೆಲ್ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಿಡತ್ತೆ ಆಮೇಲೆ ನೈಟು ಟ್ರಾವೆಲ್ ಅಂದ್ರೆ ಮನೆಲಗಳಲ್ಲಿ ಕಳಸಲ್ಲ.
ಹೌದು ಅದಕ್ಕೆ ನೈಟ್ ಟ್ರಾವಲ್ ಯಾವ್ದು ಇಟ್ಕೊಂಡಿಲ್ಲ ಹತ್ತ ಗಂಟೆ ಒಳಗಡೆನೆ ಅಷ್ಟೆ ಲಾಸ್ಟ್. ಸೊ ಜರ್ನಿ ಸ್ಟಾಪ್ ಮಾಡೋದು.
ಹ್ಮ್ ಹ್ಮ್ ಅಂದ್ರೆ ಟ್ಯೂಸ್ಡೇ ಮಾರ್ನಿಂಗ್ ಬರದಾ ಏನು.
ಹ್ಮ್ ಇಲ್ಲ ಮಂಡೆ ಸಂಜೆನೆ ನೈಟ್ ಬಂದ್ಬಿಡ್ತೀವಿ.
ಹ್ಮ್ ಹ್ಮ್. ಯಾಕೆಂದ್ರೆ ನನಿಗೂ ಕ್ಲಿಯರ್ ಪಿಚರ್ ಕೊಟ್ರೆ ಪಪ್ಪಿನ ಜೊತೆ ಮಾತಡೋಕ್ಕ ಸರಿ.
ಹ್ಮ್ ಇಲ್ ಇಲ್ಲ ಆದೇ ಈಗ ಸ ಫ್ರೈಡೇ
ಹ್ಮ್ ಫ್ರೈಡೆ ನೈಟ್ ಹೊರಡೋದು ಹ್ಮ್. ಹ್ಮ್ ಯಾಕಂದ್ರೆ ಮತ್ತೆ ಬರೋದ್ ಲೇಟ್ ಆಗ್ಬಿಟ್ಟ
ಸುಮ್ಮನೆ ರಿಸ್ಕ್ ಆಗುತ್ತೆ ಅಲ್ವಾ
ಎಷ್ಟೇ ಇದ ಇದ್ರು ಮಂಡೆ
ಹೌದು ಟ್ಯೂಸ್ಡೇ ಡ್ಯೂಟಿಗಳ ಇರುತ್ತೆ. ಹೋಗ್ಬೇಕಿರುತ್ತೆ
ಹ್ಮ ಮಂದೇಶತ್ತಾರ ರೀಚ್ ಆಗೋದ ನೈಟ್
ಹಾ ಓಕೆ ಆಯ್ತು ಹಂಗಿದರೇ ಬರ್ತೀವಿ ತೊಂದರೆ ಇಲ್ಲಾ ಪಪ್ಪನ್ ಕೇಳ್ತೀನಿ ನಾನು. ಕೇಳಿ ಪಪ್ಪಾ ಏನಂತಾರೆ ನೋಡಿ ಗ್ರೂಪಲ್ಲಿ ಮೆಸೇಜ್ ಮಾಡ್ತೀನಿ ನಾನು ನಿಮಗೆ ಬರ್ತೀನಾ ಏನು ಅಂತಾ
ಹೌದಾ
ಓಕೆ ಶೂರ್ ಆಯ್ತು ಸರಿ ಬಾಯ್
ಎರಡ ಸಂಸಾರ